ಹ
ಅವರಗ
ಇದು ಫಸ್ಟ್ ಹೆಗಳ ಒಂದ್ ಸ್ವಲ್ಪ ಪೋನ್ ಹೆಚ್ಚಿದೆ ಅದು ಜೀರಾ ತೋರ್ಸ್ತಣನೇನ
ಯಾವಾಗ
ಈಗ
ಈಗ
ಹಾ ಒಂದ್ ಕೌಂಟ ಐ್ ನಂದನ
ಹೇ ಅ್ರ ಹೆಂಗ ಗೊತ್ತಾ ಈಗ ನಾವು ಹಚ್ಚಿರ್ತೇವಿ
ಹಾ
ನಾವು ಹಚ್ಚಿದ್ರನ ನೀನು ಫೋನ್ ಕಟ್ ಆದ್ರನು ಕೂಡ ಜೀರೋ ತೋಸುತ್ತ ನಾವ ೇಟಟವಪ ಮಾತಾಿದೆ ಪಾಯಂಟ್ಸ್ ಬರ್ತ
ಹ್ಮ್ ಹ್ಮ್ ಒಟ ಅಚ್ಚಿ ಕಟ್ಟದ್ರ ಜೀರೋನ
ಈಗ ನಾ ಅಸ್ತೀನಿನ್ಗ ನೀನ್ ಕಾಲ್ ತೆಗೆದಲ್ಲ
ಹ್ಮ್ ಅಂದ್ರೆ ಜ್ೇರಾನ
ಜಿರೋ ನಂದು ಒಂದ್ ಬಂದ ಐತಿ ಒಂದ್ ಇಪ್ಪತ್ತೇಳ ಬಂದೈತಿ ಎಲ್ಲ ಲಾಸ್ ಮಾಡಿಟ್ಟು ಮಗನ ಆಯ್ತು ಎಷ್ಟು ಅದದು ನೀವು
ಈಗ ಅನ್ನಂದಯ ಮತ್ತೆ ಅದೊಂದ್ ಜೀರಾ ಆಯ್ತಾ ಅದೊಂದ್ ಹನ್ನೆರಡು
ಹಾ್
ಏನ್ ಮಾಡಕತಿ
ಅೇ ಕಾರ್ಯ ಆ್ಯಪ್ ಅಂತ ಒಂದ್ ಬಂದದಲ್ಲಾ ಅದ ಹೆಂಗ್ ಬಿಲ್ಡ್ ಆಗ್ತದ ಏನ್ ಅಂದ್ರ ಅದ ಕುರಿ ಉದ್ದೇಶ ಏನು ಗೌರ್ಮೆಂಟ್ ಆ್ಯಪ್ ಸೆಕ್ಯೂರ್ ಅದ ಅನ್ಸೆಕ್ಯೂರ್ ಅದ ಅದ ನನ್ಗೆಂತ ಸರ್ಚ್ ಮಾಡ್ಲದಿದೆ ಗೂಗಲಲ್ಲಿ
ಏ ಹೆಂಗನ್ಸ್್ತದೆ ನಿನಗೆ ಅದ್ರ ಬಗ್ಗೆ
ನಾನ ಇನ್ನು ಓದಾದ್ರೆ ಅದಿದ್ದೆ ನೀನು ನೀನೇ ಕಾಲ್ ಮಾಡಿದ್ದ ರೇಟಿಂಗ್ ನುಡಿಿಯಲ್ನ್ನು
ಹ್ಮ್ ಹ್ಮ್ ಚಂದ ಇದ್ರ ಬೋಗ್ತ ಮತ್ತೆ ಯಪ
ಸೆಕ್ಯೂರ್ ಅಂತ ಅನ್ಸುತ್ತಾ ಇನ್ನು ಏನೇನ ಅದನು ಹಂಗಂದ್ರೆ ಈಲ್ಲ ಆ ಜಾಸ್ತಿ ಫಾಡ್ ಬಂದಿದವ ನಂಬ
ಹ್ಮ್ ಹೆಂಗಡ್ದ ಸ್ಟಡಿ
ಯದುಪ ಬ ಎಕ್ಸಾಮ್ ಓದು ಅವಾಗ ಸ್ಟಾರ್ಟ್
ಲಾ ಮಾಡ್ದ ಅಂತಿಂದೆಲ್ಲಾ ಮತ್ತ ಹೆಂಗ ಕಡಿ ಮುಂದೆ ಹೆಂಗ
ಮಾಡ್ಬೇಕಂತ ಡಿಸೈಡ್ ಆಗಿ ಇನ ಹ
ಮಾಡಬೇಕ್ ಮಾಡಬೇಕ್
ಅದಾರ ನಂಬಕೊಂಡ್ ಅಕೌಂಡಿಕೇಶನ್ ಕೊಡಕ ಅಂತ ಆಗಲಿ ಈಗ ಕೂಡಲ ನಾಕೈದು ವರ್ಷ ಪ್ರಯೋಜನ ಆಗುತ್ತೆ ಐದನೇನು ವೇಸ್ಟ್ ಆಗುತ್ತೆ ಏಜ ಆದಾಗ ಎಲ್ಲ ದುಡ್ಡ ಅಂತ್ರ ಮನ್ಯಾಗ ಕೇಳಕ್ ಆಗಲ್ಲ ಹ
ಹೌದ ಮೂರ್ ವರ್ಷನ ಕೋರ್ಸ ಅದು
ಡಿಗ್ರಿ ಮ್ಯಾಗ ಡಿಗ್ರಿ ಮ್ಯಾಾಗ ಬಂದ್ರ ಫೈವ್ ಇಯರ್ಸ್ ಇಲ್ಲ ಪಿಯುಷಿ ಮ್ಯಾಕ್ ಬಂದ್ರೆ ಫೈವ್ ಇಯರ್ಸ್ ಡಿಗ್ರಿ ಮ್ಯಾ ಬಂದ್ರೆ ತ್ರಿ ತ್ರೀ ಇಯರ್ಸ್
ಹ್ಮ್ ಹ್ಮ್ ಎಲ್ಲಿ ಟೆಂತ್ ಊರಿಗ ಹೋಧನ್ಯ
ಹ್ಮ್ ಟೆಂತ್ ಇಲ್ಲ ನಮ್ಮೂರ ಮಗಶಗೊಂಡ್ ಎರಡ್ ಸಾವಿರದ ಇಪ್ಪ್ ಪತ್ತ ಇಪ್ಪತ್ತನೆ ಬ್ಯಾಚ
ಹ್ಮ್ ಎಷ್ಟು ರಿಸಾಲ್ಟ
ಒ ನೈಂಟಿ ಪ್ಲಸ್ ಆಗ್ಯದ
ಹ
ಯಾಕಂದ್ರೆ ಅವಾಗೆಲ್ಲ ಕೋವಿಡ್ ಟೈಮ್ ಎಲ್ಲ ಸ್ವಲ್ಪ ಮನ್ಯಾಗ ಇದಕೊಂಡವಿ ಜಗ್ಗೆ ಓದಿ ಬಿಟ್ಟಿವ ಹಿಂಗಾದ ಸ್ಕೋರ್ ಮತ್ತತ್ ಏ ಇರಲಿಲ್ಲ ಅವವುಟೈ ಹದಂದ್ ಬಿಟ್ಟ ಕೆಲಸ ಆಯ್ತ ಏನ್ ಔಟ್ಸೈಡ್ ಹೋಗ ಆಡಂಗಿಲ್ಲ ಬೇರೆಯವ್ರ ಜೊತೆ ಬೇರೆಂಗಿಲ್ಲ ಫೋನು ನಾವು ಫೋನು ನಾವು ಬಿಟ್ಟರ ಸ್ಟಡಿ ಬೇಗ್
ಇವಾಗ ಏನ್ ಫೋನ್ ಫೋನ್ ಫೋನ್ ಅನ್ನಂಗಗೆ ಅದ ಬರ
ಏನ್ ಬಿಡ್ರಿ ಎಲ್ಲ ಜನ ಚೆ ಚೇಂಜ್ ಆಗಿದೆ ಜನ್ರೇಷನ್ ಗ್ಯಾಪ್ ಅಂತಲ್ಲ ಇದ ನೋಡ್ರಿ ಮತ್ತೆ ನಡದಾದ್ ಸಮಾಚಾರ ಮಾಡ್ಬೇಕು ಹೋಗ್ಕ್ ಬಿಜಾಪುರ ಮನ್ನೆ ಎಂಟ್ರೆನ್ಸ್ ಎತ್ತು ಬರ್ದು ಬಯಂದೀನಿ
ಹ್ಮ್ ಏನಾಯ್ತು ಎಂಟ್ರೆನ್ಸ್
ಹ್ಮ್ ಪಾಸ್ ಆಗದ ಅಂತ ಹೇಳಾರ
ಹ್ಮ್
ಹೋಗ್ಬೇಕು ಯ ಹೋಗಬೇಕು ಹೋಗ್ ಮುಂದ ಐದು ಡಿಗ್ರಿ ರಿಸಲ್ಟ್ ಬಂದ ಮ್ಯಾಗ ಬರ್ರಿ ಅಂತೇಳಿದಾರ
ಹ್ಮ್
ಹಾ ಹೋಗಕ್ನ್ ನೀ ಡಿಗ್ರಿ ರಿಸಲ್ಟ್ ಬಂದ ಹೋಗ್ಬೇಕು
ಪಿ ಜನ್ ಎಂಬತ್ತೈದು್ ಸಾವಿರ ತೊಂಬತ್ತ
ತೊಂಬತ್ ಸಾವಿರ ಮ ಅಲ್ಲಿಲ್ ಅದ ಒಂದ್ ಮೂವತ್ ನಲ್ತ್ ಬರ್ತದೆ ಮೂವತ್ ನಲ್ವ ಚಕ್ ನಲ್ವತ್ತ ಮ್ಯಾಗೆ ಬರ್ತ
ಷ
ಹ್ಮ್
ಹ್ಮ್ ಹ್ಮ್
ಅಲ್ಲೇ ಮಾಡ್ತನಂದ್ರೆ ದಡ್ ಲಕ್ಷ ಬರ್ತ ಇಲ್ಲ ಗೌರ್ಮೆಂಟ್ ಹಾಸ್ಟ್ಲ್ ಮಾಡ್ಕಬೇಕು ಬರ್ತ ಬರ್ತ ಜಾಸ್ತಿ ಬರ್ತ
ಹ್ಮ್ ಹ್ಮ್ ನಿಟ್ ಮಾಡಿ ಎಷ್ಟು ಖರ್ಚ ಮಾಡ್ತ ಅಷ್ಟಲ್ಲ ಅಂತ ಹ್ಮ್ ಅಲ್ಲಿ ಏನಣ ಹಬ್ಬಕ್ಕಿಬ್ಬಾತವ ಚಂದಲ್ಲಿ ಬಿಜಯಪುರದಾಗ
ಬಿಜಾಪುರ್ ಯಾವ್ದ ಹಬ್ಬ
ಯಾವ ನಾಡ ಹಬ್ಬವು ಎಲ್ಲಾ
ನಾಾನ ಪೇಲೆ ರಾಣೀ ಉತ್ಸವವತ ಕಿತು ರಾಣಿ ಉತ್ಸವ
ಹ್ಮ್ ಹ್ಮ್
ಅವನ ಜಾಸ್ತಿ ಆ ಕಡೆ ಆಗು ಸಬಳ ಬೆಳಗಾವ ಸನದ್ದ ಅಲ್ಲಿಯ
ಕುಡಿಕ್ಕತ ಅಲ್ಲ ಅಲ್ಲಿ ಹೋಗಿ
ಆಕಡೆ ಹದ ಚಿಂತೆ ಇಲ್ಲ ಅಲ್ಲಿ ಎಲ್ಲ ಅವ ಬೇಜನ್ ಪ್ಲೇಸ್ಗಳುಾವ ನೋಡಕನ್
ಹೌದೌದು ಇದು ಒಡ್ಶಾ ಕಂಬ್ರೇ ನು ಜಗನ್ನಾಥ್ ಟೆಂಲ್ ರಥೋಸ್ತವಾಗ
ಜಗನ್ನಥ ಪುರಿ
ಹಾ ಪೂರಿ ಜಗನ್ನಥ
ಏನದ ಅಲ್ಲಿ ಎಂತ
ಏ ರಥಯಾತ್ರೆ ಆತ್ತ ವರ್ಲ್ಡ್ ಬೆಸ್ಟ್ ಇದು ಜಾತ್ರೆ ಆಗದು
ಅದೇ ಅವಾಗ
ಇದು ಜುಲೈ ತಿಂಗಳದಾಗ ನೆಕ್ಸ್ಟ್ ಮಂತ್ ಹಾ
ಹ್ಮ್ ಹ್ಮ್ ಹ್ಮ್ ಹ್ಮ್
ಒಂದ ಟ್ರಿಪ್ ಆತರಾಮ್ ಜರ್ನಿನ ಆತ ಟ್ರೈನ್ದಾಗ
ಹಾ
ನಡೀತದ ಹೋಗ
ನಡತದಿಂದ
ಹಾ
ಎಷ್ಟ್ ದಿನ ಓದ್ ಗಾಡಿ ಇಲ್ಲೇ ಓಡಸ
ಓಡಿಸ ಒಂದ್ ಎರಡು ದಿನ
ಇದಿನ
ಹ್ಮ್
ಎರಡು ದಿನ ಯಾಕ ಹೋಗುತ್ತಾ ನಿನ್
ಉದೇಶ ದಿನ ಮಾಡಿದೇನೆ
ಪ್ರದೇಶದ ಬಾಜಾರ
ಅಲ್ಲಿ ಅಲ್ಲ ಹುಲಿ ಈ ಕಡೆ ವೆಸ್ಟ್ ಬೆಂಗಾಳ ಕಡೆ
ನಂಗ ಒಡಿಶನ್ ನೋಡಿಲ್ಲ ನನ್
ಒಡಿಸ್ಾ ಯಾವ್ದ ನೀ ಯಾವ್ದ ಯಾವಕತ್ ನೀ
ಅದೇ ಡಿಸಸಾನೇ ಮತ್ ವೆಸ್ಟ್ ಬೆಂಗಗಳಳ ಅಲ್ಲಿಯಾಕ್ ಬರ್ತಾನನೆ ವೆಸ್ಟ್ ಬೆಂಗಳ ಪೂರ ಮುಂದಾಗುತ್ತೆ
ಇಕಡೆ ಹೋಗಬಬೇಕ ಓ
ಕಡೆ
ಕಲ್ಕತ್ತಾ ಇ ಕಡೆ ಇಲ್ಲ
ತ ಇನ್ನ ಮ್ಯಾಪ್ ಸರಿಯಾಗಿ ನೋಡಿಲ್ಲಾ ನಮ್ ಆಂದ್ರ ಕರ್ನಾಟಕ ಆಂಧ್ರ ಆಂದ್ರ ಆಗಣ ಒಡಿಶಾ ಒಡಿ್ಾ ಆಗಣ ಛತ್ತೀಸ್ಗಡ ಆಮೇ ಪಶ್ಚಿಮ ಬಂಗಾಳ ಹಿಂಗ್ ಬರುತ್ತ
ಈ ತಾಳ ನೋಡ ಮ್ಯಾಪ್ ತಾಗ ನೋಡ್ರಿ ನೀವು ಸೊ ಬೇಕಾದ್ರೆ
ಹ ಅದ ಅ ಕಣ್ಣಾಗಿಂದಮ್ಮ ಹ್ಮ
ಒಂದೆರಡು ದಿನ ಹೋತ್ತು ಟ್ರೈನ್
ಹೌದ ಮತ್ತೆ ಅಲ್ಲೆಲ್ಲ ಅಲ್ಲೆಲ್ಲಿ ನಿತ್ಕೊಂಡು ಹೋಗ್ಬ ಎರಡು ದಿನ ಯಾಕ ಹತ್ತು ದಿನ ಆದ್ರೂ ಹೋಗ್ಬೋದು ಪ್ಯಾಸೆಂಜರ್ ಟ್ರೈನ್ ಗೆ ಹೋದರು ಹ
ಮತ್ತೆ ಹೆಂಗ ಹಂಬ್ರೆ ಅಲ್ ಮತ್ತ
ಏ ನಾವ್ ರೆಡಿದೀ ನೋಡಪ್ಪಾ ಏನ್ ಇಬ್ರೆ
ಟ್ರಿಪ್ಪಿ ಆರಾಮಂದಯ
ಹ್ಮ್ ನೀವ್ ಎಲ್ಲಿಗದ್ರ ಕರ್ರಿ ನಮ್ಗ ನ್ ಬರ್ತಿವಿ ಟೂರ್ ಮಾತ್ರ ನೀವ್ ಎಲ್ಲಿಗದ್ರರ್ರಿ ಬಟ್ ಔಟ್ ಆಫ್ ಕಂಟ್ರಿ ಅಲ್ಲ ಔಟ್ ಆಫ್ ಸ್ಟೇಟ್ ಆದ್ರ ನೋಡಂಗಡಿನ
ಅದೇ ಮಸ್ತ್ ಅತ ಟೂರ್ ಮತ್ತೆ ಕಡೆ ಹೋಗ್ರೇಮತ್ತೆ
ನಾವು ರೆಡಿ ರೇ ಹ್ಹಾ ಟಿಕ್ ಕೇದಾರನಾಥ್ ಅಂದ್ರೆಲವ್ ಮಾರೋಡಿ ಕೇದಾರ್ನಾಥ ಪುಲ್ಲು ಪ್ಲಾನಂದ ಮನೆ ಹತ್ರ ಕೇದಾರ್ನಾಥ ಟ್ರಿಪ್ ಹೋಗಿದ್ರ
ಓಮರು ಅದಕ್ಕ ಒಂದ್ ದಿನ
ಚ್ಚು ಪೂರಾ ಪ್ಲಾನ್ ಅದಜ ಅದಕ್ಕೆ ಸಿದೆ ಏನಿಲ್ಲ ಡೆಲ್ಲಿ ಡೆಲ್ ಡೆಲ್ಲಿ ಡೆಲ್ಲಿ ಆಗಣ ಹರಿದ್ವಾರ ಅದೇ ಸ ಬೆಂಗ್ಳೂರು ಬೆಂಗ್ಗಳೂರಿಂದ ಡೆಲ್ಲಿ ಡೆಲ್ಲಿಯಿಂದ ಹರಿದ್ವಾರ ಹರಿದ್ವಾರಿಂದ ಕದಾರನಾಥ್ ಕೂರಕ ಕೂರ ಇನ್ಫಾರ್ಮೇಶನ್ ಅದ ಬಟ್ ಹೋಗೋದು ಒಂದೆರಡು ಹೋಗೋದು ಒಂದಂದು ನಾಲ್ಕ ಸಾವಿರ ತ ಹೋಗರು ಹದು ನಾಲ್ಕು ಏದು ಬರುತ್ತಾ
ಎಷ್ಟಾ
ನ ನಾಲ್ಕರಿಂದ ಐದು ಸಾವಿರ ರೂಪಾಯಿಗಳು ಭಾರತೀಯ ಕರೆನ್ಸಿಯಲ್ಲಿ ಅದು ನಾವು
ಹಾ ಒಬ್ಬೊಬ್ಬ ಏನ ಇಪ್ಪತ್ ಸಾವಿರ ಮೂವತ್ ಸಾವರ ಬರ್ತ ಅಂತಾರ ಟ್ರೀಪ್ ಹೋದರೆ ಟ್ರೆಕ್ಕಿಂಗ್ ಅದಕ್ಕೆ ಎಲ್ಲ ಬೇಕು ಅದು ಅಲ್ಲಿ ಬಹಳ ಕಾಸ್ಟ್ಲಿ ಅ ಅಂತ ನೂರು ರೂಪಾಯಿಕ್ ಒಂದು ವಾಟರ್ ಬಾಟ್ಲ್ ಅಂತ
ಅಲ್ಲಿ ವಾಟರ್ ಬಾಟ್ಲ್ ಅದ ನಾವವು ತಗೊಂಡ ಹೋಗಿರ್ತದ ಬಾಗ್ ನ ಹಾಕೊಂಡೋಗ ಒ ವಾಟರ್ ಬಾಲ್ ಹೋಗಲ್ಲ ಒಂದ ಎರಡ್ ಮೂರ್ ಲೀಟರ್
ಬೈ -ಚಾನ್ಸ್ ಖಾಲಿ ಆದ್ರೆಂಗ ಮಾಡುತ್ತೆ
ಬೈ ಚಾನ್ ಖಾಲಿ ಆದದ್ರನು ಖಾಲಿ ವಾಟ್ಲಿ ಅಂತ ಇರ್ತವಲ್ಲ ಅಲ್ಲಿ ಹೆಂಗಿದ್ರ ತತ್ವರೆಗಳು ಇರ್ತಾವ ನದಿಗಳು ಹರ್ಕೊಂಡ್ ಬರ್ತಿ ಇರ್ತಾವ
ಟೌನ್ ನಲ್ಲಿ ಬಹಳ ಕ್ಲಾ ಅ
ಮತ್ತೆ ಕೆಳಗಿಂದ ಮ್ಯಾಗ ಒಯ್ದ ಇಷ್ಟ ಮಾರ್ಬೇಕಲ್ರರಿ ಅವ್ರ್ದುಂದು ಶ್ರಮ ಇರ್ತದ್ರಾಗ ಹ್ಮ್ ಅದಕ್ಕೆ ಬಾಟ್ಲಿ ಉಳಬೇಕಯಿ ಕೆಳಗಲಿಂದ ಏನಾಗಿಲ್ಲ ಅಲ್ಲಿ ನ ನದಿಗಳು ಇರ್ತಾವ ತುಂಬಕೋಬೋುದು
ಅದೇ ಮದ್ಯಾ ಒಂದ್ ಇಪ್ಪತ್ತು ಕಡೆಗಳ ಅಷ್ಟ ಮೇಾಲ ಹೋಗ ಒಂದ್ ಇಪ್ಪತ್ತು ಕಿಲೋಮೀಟರ್ ಬೇಕಲ್ಲಿ
ಎಷ್ಟು ಇಪ್ಪತ್ ಕಿಲೋಮೀಟ್ರ ಟ್ರೆಕ್ಕಿಂಗ್ ಇಪ್ಪತ್ ಕಿಲೋ ಅಷ್ಟಲ್ಲ ಒಂದ್ ಎಂಟ ಕಿಲೋಮೀಟ್ರ ಬಾಳ
ಜಾಸ್ತಿನೇ ಅ ನೋಡಿ ನೀನ್ ಬೇಕಾದ
ಇಪ್ಪತ್ ಕಿಲೋಮೀಟ್ರ ಏನು ಏನ್ ಎರಡು ಮೂರ್ ದಿನ ಮತ್ತೆ ಏನ್ ಟ್ರೆಕ್ಕಿಂಗ್ ಏನ್
ಎಲ್ಲೋ ಅಲ್ಲಿ ದಾಗ ಬೈಕ್ ಹೋಗಲ್ಲ ಅಂತ ಟಕ್ ಮಾಡಬೇಕಲ್ಲ
ಮೈಕ್ ಹೋಗೋಣ ಅದೇ ಒಂದು ದ ದಿನ ಎಷ್ಟು ಅಡತೀೇಳಿ ನೀ ಒಂದ ದಿನ ಟ್ರಕಿಂಗ್ ಅ್ರ ಎಷ್ಟ ಕಿೋಮಟರ್ ಮಾಡತೀ ಹೇಳಿ ಅಂದ
ಒಂದ ಇಪ್ಪತ್ತು ಕಿಲೋಮೀಟರ್ ನಡೀಬೋುದು ಅಲ್ಲೇ
ಇಪ್ಪತ್ ಕಿಲೋಮೀಟರ್ ಟ್ರೆಕ್ಕಿಂಗ್ ಆದ್ನಲ್ಲಿೆ
ಹಲೋ
ಹ
ಹಾ
ಇಪ್ಪತ್ತು ಕಿಲೋ ಮೀಟರ್ ಟ್ರೆಕ್ಕಿಂಗ್ ಮುನುಷ್ಯ ನಡಕ್ ಸಾಧ್ಯನಾ
ನಡಬಹದು ಆದದ್ರೆ ಏನಾದ ಪ್ಪ ಕಿಲೋಮೀಟರ್ ಎಟಕಾಲ
ಫ್ಲಾ ರೋಡ್ ಐತೆನಾ ಇಪ್ಪತ್ ಕಿಲೋಮೀಟರ್ ಹೋಗೋಕ್ಕೆ ಹತ್ಕೊಂಡ್ ಹತ್ಕೊಂಡ್ ಹೋಗಲ್ಲ ಎಂ
ಏ್ ಜಾಸ್ತಿ ಇಪ್ಪತ್ತು ಕಿಲೋಮೀಟರ್ ಆದಲ್ಲಿ
ಹಂಗೇನಪ್ಪಾ ನಮಗ ಅಷ್ಟ ಐಡಿಯ ಇಲ್ಲ ನೀ ಮೋಸ್ಟ್ ಸರ್ಚ್ ಮಾಡಿದ್ದೇನೆ ಅಂತ ಅನ್ಸುತ್ತ ಅದ್ರಗೆ ಸರ್ಚ್ ಮಾಡಿದಂತ ಅನ್ಸುತ್ತ
ಜಾತ್ರಿಗಳದ ಹೋಗ್ಬೇಕಕ್ಲ್ಲೇ
ಅಲ್ಲಿ ಮಾನ್ಸೂನ್ ಮಾನ್ಸೂನ್ ಹೋದ್ರ ಪೂರಾ ಪೂರ ಪೂರಕ ಪೂರಾ ಧಮಕ್ ಅಂತಲ್ರಿ ಮಳೆ
ಅಲ್ಲಿ ಎ ಮನ್ಸು ಕಟ್ಟೆ ಎಲ್ಲ ಹುಷಲ ಮಂಜು ಕೊಡ್ಡ ಅವಲ್ಲ ಖುಷಿಯಲ್ಲ ಇಲ್ಲಿ
ೇ ಅದಕ್ಕೂ ಗೈಡ್ಲೈನ್ಸ್ ಅದ ೋ ಇಷ್ಟು ದಿನ ಓಪನ್ ಇರ್ಬೇಕು ಇಷ್ಟು ದಿನ ಕ್ಲೋಸ್ ಆಗ್ಬೇಕಂತ ಸ್ವಲ್ಪ ದಿನ ಅಷ್ಟೇ ಕ್ಲೋ್ ಇದದೆಾರದಲ್ಲಿ ಸರಿ ತಪ್ಪತ್ತು ಚಾಮಾಗ
ಹಾ